ಹ್ಮ ಹರಿಯಪ್ತಿ ಹ್ಮ್ ಆರಾಮದೇಗ ಏನ್ ಮಾಡ ಆತಿ
ಏನಲ್ ಕೈಲ್ಲ ಸುಮ್ವಾರ ಗಡ್ಡ್ಯಾಡ ಆಗ್ತಿದೆಲ್ಲಿ ಮೈದಾನ್ಯಾಗ
ಹ್ಮ್ ನಿಮ್ಮ ಅಕ್ಕಂದ ನೀ ಇವತ್ತುನು ಎಷ್ಟರ ಪರೀಕ್ಷೆ ಎತವು
ಇಲ್ಲ ಅದು ಇದುಾ ಇದು ಲ್ಯಾಬ್ ಅದು ಇದು ಸೇರಿ
ಹ್ಮ್ ಅವಾಗ ಯಾಗ ಅಷ್ಟ ಮುಗ್ದತಾ
ನಿಮ್ಗ್ ಯಾವ ಅದುನಾ
ತು ಹು ನಿಮ್ದು ಲಾಭಷ್ಟೇ ಮುಗ್ದಿತ್ತ ನಾವಾಗಂದೆ ಹ್ಮ್ ಹ್ಮ್ ಹೆಂಗಯ್ತು ಎಕ್ಸಾಮ
ಸಮ್ಮ ಅಂದ್ರ ಇವತ್ ಇವತ್ತಂದು ಅದೇ ಜೀವಶಾಸ್ತ್ರ ಇತ ಅ್ಯ ಅಂದ್ರೆ ಏನೇನೋ ಓದ್ಕೊಂಡಿದ್ಯಾ ಆದ್ರ ಬಂದ್ ನೋಡ್ ಹಕೊಂಡೆ ನಂಗ ಅಂದ್ರೆ ಎಲ್ಲ ಕಾಫಿಡೆಂಟ್ ಇತ್ತ ಎಲ್ಲ ಪಕ್ಕ ಇವ
ಹ್ಮ್
ನಾ ಐವತ್ತು ರಳ ಒಂದು ನಲ್ವತ್ ನಲ್ಐದು ಕರೆಕ್ಟ್ ಆಗ್ಯವು ಅದೇ ಜಾಸ್ತಿ ಆಯ್ತು ಅದೇ ಜಾಸ್ತಿ ಆಯ್ತು ಅಂದ ಬಿಟ್ಟ ಬಿಟ್ಟ
ಜಾಸ್ತಿನೇ ಆಯ್ತದುು
ಹ ಅದೇ ಅಂದ್ರೆ ನಾವು ಅಂದ್ರೆ ಮೊದ್ಲು ಈ ಇಂಟರ್ನಲ್ ಪರೀಕ್ಷೆ ಇಡ್ತಾರಲ್ಲ ಅದರಲ್ಲಿ ಐವತ್ತಕ್ಕೆ ಇಪ್ಪತ್ತು ಇಪ್ಪತ್ತ ಎರಡು ಸಲನು ಯಾಕೋ ಈ ಸಲ ಎಲ್ಲ ಮಾಡ್ಬೇಕತ್ಮ ಕಸ ಕೂ ಹೋಗ್ದೆ ಅದು ಬೆಳಿಗ್ಗೆ ಓದ ಹೋಗಿದ್ದೆ
ಹ್ಮ್ ಬೆಳಿಗ್ಗೆ ಹೋದೋಗಿದಯ
ಹ ಅದೇ ಬೆಳಿಗ್ಗೆ ನ ಅಂದ್ರದು ಕ್ರೆಡಿಟ್ ರೈಸ್ ಅಂದ್ರೆ ಗೊತ್ತಲ್ಲ ನಿಮ್ಗೂ ಕ್ರೆಡಿಟ್ ರೈಸ್ ಇರುತ್ತಲ್ಲಾ
ಇಲ್ಲ
ಅಂದ್ರ ಕ್ರೆಡಿಟ್ ಅಂದ್ರೆ ಅದಕ್ ಎಷ್ಟ್ ಪ್ರಾಮುಖ್ಯತೆ ಕೊಡ್ತಾರತ್ ಆ ವಿಷಯಕ್
ಓ ಹಂಗ ಹಾ ಹಾ
ಒನ್ ಕ್ರೆಡಿಟ್ ಅಂದ್ರೆ ಅಂದ್ರೆ ಅದಕ್ಕೂ ಅಂಕಗಳು ಇರುತ್ತೆ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದೇನಿತ್ತು ಹ್ಮ
ಹ ಅಂದ್ರೆ ಅದು ಒಂದ ಕ್ರೆಡಿಟ್ ಅಂದ್ರೆ ಸ್ವಲ್ಪ ಕಡಿಮೆ ಪೂರ್ತಿ ಕಡಿಮೆ ಎರಡು ಕ್ರೆಡಿಟ್ ಎರಡು ಕ್ರೆಡಿಟ್ ಇತ್ತಂದ್ರೆ ಸರಾಸರಿ ಈಗ ಜೀವಶಾಸ್ತ್ರ ಇತ್ತಲ್ಲ ಅದು ಎರಡು ಕ್ರೆಡಿಟ್ ಇನ್ನು ಉಳ್ದಿದ್ದಲ್ಲ ಮೂರ್ ಕ್ರೆಡಿಟ್ ನಾಕು ಕ್ರೆಡಿಟ್ ಅವ ಬೇಕೇ ಬೇಕು ಮಾಡ್ಲೇಬೇಕ್ ಚೆನ್ನಾಗಿ
ಓ ಹಂಗ ನೀ ವಿಷಯಗಳ ಬಗ್ಗೆ ಹೇಳಾಕತಿಯನ ಇದನ್ನ
ಹ್ಮ್ ಹ್ಮ್
ನಮ್ದ್ ವಿಷಯಗಳು ಹಂಗೇನಿರಲ್ಲ ಎಲ್ಲಾನೂ ಏನು ಸಮಾಂತರವಾಗಿ ಎಲ್ಲಾನು ಮುಖ್ಯನೇ ಹಂಗೆ ನಮ್ದ ಅಂದ್ರ ನಾ ಏನ್ ಅನ್ಕೊಂಡೆ ಆ ವಿಷಯ ಒಳಗ ಅದು ಏನು ಪಠ್ಯ ಪಠ್ಯ ಇಷ್ಟು ಇಂಪಾರ್ಟೆಂಟ್ ಅಂಗನ್ಕೊಂಡನಾನ
ಇಲ್ಲ ಇಲ್ಲ ಈಗ ಯಾಕಂದ್ರೆ ಅಂದ್ರೆ ನಮ್ಗೆ ಅಭಿಯಂತ್ರಿಗಳಿಗೆ ಜೀವಶಾಸ್ತ್ರ ಕೆಲವೊಂದ ಇರ್ತಾವ ಅ ಅಷ್ಟೇನ್ ಅಂದ್ರೆ ಉಪಯೋಗ ಇಲ್ಲ ಅವು ಅದಕ್ಕೆಷ್ಟ ಅಂದ್ರ ಇದದು ಸುಮ್ನೆ ನಮ್ಮ ಅಂಕಗಳು ಚೆನ್ನಾಗ್ ಬರೋದಕ್ಕೆ ಓ ಇದು ಇಟ್ಟಾರೆ ಅದ್ರ ಸಲಕ್ಕೆ ಇಟ್ಟರ್ತಾರ ಅದ್ರಲ್ಲೇ ನಾವ ಗುಮಸ್ಕೋತಾ ಇದ್ದೆ ಬರೀ ಇಪ್ಪತ್ತು ಹತ್ತು ಹಿಂಗ್ ಬರೋದು
ಹಾ ಅಂದ್ರೆ ಇವತ್ತು ಚಲೋನೇ ಆಗೈತಿ ಅದು ಮತ್ತ್ ಬೆಳಿಗ್ಗೆ ಓದಿದ್ದು
ಹ್ಮ್ ಇಲ್ಲ ಅದು ಓದ್ಸಲ ಏನು ಹದ
ಓದ್ತಾನೆ ಓಹೋ ಹಂಗ ಬೆಳಿಗ್ಗೆ ಬರೀ ಬೆಳಿಗ್ಗೆ ಬೆಳ್ಳಿಗೆ ಅಷ್ಟೇ ಓದಿದಕ್ಕೆ ನಲ್ವತ್ತ ಮಾಲ್ ಬಂದತ್ ನಿಂಗ ಗ್ರೇಟ್
ಇಲ್ಲ ಇಲ್ಲ ಈ ತರ ಅನ್ಕೊಡ್ತಿವಲ್ಲಾ ಅಂದ್ರೆ ಬರ ಬೆಳಗ್ಗೆ ಓದ್ ಕೆ ಸಿ ನೀಟ್ ತೆಗ್ದಿನಿ ನೀನ್ ಒಂದ್ ವರ್ಷ ಓದಿದ್ರ ಅ ಒಂದ್ ವರ್ಷ ಓದ್ರೆ ಆಟ ಆಗ್ತಿದ್ವಿಲ್ಲ ಸುಮ್ನೆ ಅಂದ್ರೆ ಯಾಕು ಗೊತ್ತಲ್ಲ ಅದ ಅಂದ್ರೆ ತಲೆಗ ಅದಕ್ಕೂ
ಹಳೇ ಹ ಹ ಎಷ್ಟ ಓದಿದ್ರು ಅಷ್ಟೇ ಗುರು ಈ ನಮ್ದಾದ್ರು ಹಂಗಗೆ ಆಗ್ತತ್ತಪ್ಪಾ ಏನ್ ವರ್ಷ ಪೂರ್ತಿ ಒದಿದ ಓದಿದ್ ಅಷ್ಟು ನಮಗ್ ನೆನಪು ಇರುತ್ತ ಅಂತೇನಿಲ್ಲ ಲಾಸ್ಟಗ ಒಂದ್ ತಿಂಗಳು ಎರಡು ತಿಂಗಳು ಏನ್ ಓದ್ತಾತಿವ್ ಅದೇ ನಾವ್ ಬರ್ ದಿರೋದು ಎಕ್ಸಾಮ್ದಾಗ ಹಂಗಂತಂದು ಏ ಓದ್ಬೇಕು ಅಂದ್ರ ವರ್ಷ ಪೊರ್ತಿ ಏ ಮಾಡ್ತೀವಿ ಎಕ್ಸಾಮ್ಗ ಓದಂಗಿಲ್ಲ ಪರೀಕ್ಷೆಗೆ ಅಂತಾನೇ ಒಓದಂಗಿಲ್ಲ ವರ್ಷ ಪೂರ್ತಿ ತಿಡ್ಕೋಬೇಕಂತ ಓದ್ತೀವಿ ಹಾ ತಿಳ್ಕೋಬೇಕು ಇದು ಏನ ಆಯ್ತ್ ಅಂತ ತಿಳ್ಕೋಬೇಕು ನಮ್ದು ದೇಹೊಳ ಏನ ಆಗಕತ್ತತೈಂತ ತಿಳ್ಕೋ ತಿಳ್ಕೊಬೇಕು ಅಂತಓದ್ತಿವಿ ಹ ಕೊನೆಕೋನೆಗೆ ಒಂದು ಎರಡು ತಿಂಗಳಂತೂ ಪರೀಕ್ಷೆಗಂತಾನೆ ಓತೀನಿ ಹೆಂಗಂದ್ರೆ ಈ ಪಠ್ಯ ಒಳಗ ಯಾವ ಯ ಮುಖ್ಯ ಐತಿ ಇದಕ್ಕೆ ಎಷ್ಟ್ ಮಾರ್ಕ್ಸ್ ಬರ್ತೈತಿ ಅಷ್ಟೇ ಓದದು
ಇಲ್ಲ ಅಂದ್ರೆ ನೀವ್ ವರ್ಷ ಪೂರ್ತಿ ಅದ್ಕಕ್ ಓದಬೇಕು ಅಂದ್ರೆ ಈಗ ಮುಂದೆ ಬರುವ ಏನ್ ಅಂತರದು ಅವ್ರದ್ದೆಲ್ಲ ಜೀವನ ನಿಮ್ ಕೈಗೆ ಇರ್ತ್ತಲ್ಲ ಅರ್ದ ಅದ್ರ ಸಲುವಗ್
ಹಾ ಹಾ ಅದು ಕರೇನೆೇ
ಏ ನಮ್ ನಮ್ಗ ನೆಡಿತದ ಅಂದ್ರೆ ಈಗ ಏನೋ ಒಂದ್ ಸ್ವಲ್ಪ ನಮ್ ಗಣಕಯಂತ್ರಕ್ಕೆ ಏನೋ ಒಂದ ಇದು ಬಂತು ತೊಂದ್ರೆ ಬಂದು ಅದಕ್ಕಿದ್ರೆ ನಮ್ಗೆ ಏನ್ ಆಗೋದಿಲ್ಲ ಹ್ಮ ಇದು ಮಾಡ ಈಗ ಅಂದ್ರೆ ನಮಗೆ ಇದು ಅ ಅಂದ್ರೆ ಈಗ ಕೆಲವೊಂದು ವಿಷಯಗಳು ಆ ಡಿ ಬಿ ಎಂ ಎಸ್ ಇ ಮತ್ತೆ ಗಣಿತ ಇನ್ನೊಂದು ಅನಾಲಿಸಿಸ್ ಒಂದು ಡಿಸೈನ್ ಅಂತ ಇದೆ ಈ ಮೂರು ನಮ್ಗೆ ಉಪಯೋಗ ಬರು ಅದ್ರ ಸಲುವಾಗಿ ಇವ್ಕ್ಕೆಲ್ಲ ನಾಕಕ್ ನನಾಕಕ್ ನಾಕ್ ನನಾಕು ಕ್ರಡಿಟ್ ಕೊಡ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ
ಈ ಕ್ರೆಡಿಟ್ ತಗೊಂಡು ಅದಕ್ ಗುಣಲಿ ನಮ್ಗೆ ಎಷ್ಟು ಬರುತ್ತಲ್ಲ ಈ ಅಂದ್ರೆ ಎಂಟ ಏನಿದೆ ಎ ಪ್ಲಸ್ ಅಂದ್ರೆ ಅ ಒಂಬತ್ತೇನ್ ಇದೆ ಅದನ್ನು ಗುಂಡ್ಲೆ ಮಾಡ್ಬೇಕು ಒಂಬತ್ ನಾಕ್ ಮೂವತ್ತಾರು ಈ ತರ ಅದೆಷ್ಟು ಕಡಿ ಇಟ್ರ್ತ್ತ ಹ್ಮ್ ಆ ಕ್ರೆಡಿಟು ನಾವವು ತಗೊಂಡಿರೋ ಆ ಅದೇನಿರ್ತಲ್ಲ ಹ ಮ ಮಲ್ಯ ಅದಕ್ ಗುಂಡ್ಲೆ ಮಾಡಿ ಗುಂಡ್ಲೆ ಮಾಡಿ ನಮ್ಮ್ ಇದು ಸಿ ಜಿ ಪಿ ಹತ್ ಕೊಡ್ತಾರೆ
ಓಹೋ ಇಷ್ಟೆಲ್ಲ ಆಯ್ತೆು ನಿದು
ಹ್ಮ್
ನಿಮ್ದ್ ಎಷ್ಟು ಸಿ ಜಿ ಪಿ ಐ ಇದ್ರೆ ನಿಮ್ ಚಲೋ
ಅಂದ್ರೆ ನಮ್ಮ ಘಟಕ ಅಂದ್ರೆ ನಮ್ಮ ಏನ್ ಗಣಕ ಯಂತ್ರ ಘಟಕ ಇದ ಅಲ್ಲ ಅದ್ರಲ್ಲಿ ಎಂ ವರಿಂದ ಒಂಬತ್ತರ ತನಕ ಒಂದು ಸೇಫ್ ಝೋನ್ ಅತ್ತಲ್ಲ ಆತರ ಹ್ಮ್ ಒಬ್ಬೊಬ್ಬರು ನೋಡಿದ್ರೆ ಏಳ್ರ ಮೇಾಲ ಇದ್ರೆನೆ ಸಾಕು ಅಂತಾರೆ ಆದ್ರೆ ಒಂದೊಂದಂದು ಇದು ಕಂಪ್ನಿಗಳು ಏನಂತಾರೆ ಎಂಟವರೆ ಏನ್ ಬೇಕು ಈ ತರ ಅಂತ ಇರ್ತಾರತ್ತ
ಹ ಹಾ ಹಂಗಿರುತ್ತೇನೆ ಇದು ನಾಳೆ ಹಿಂಗ ಕ್ಯಾಂಪಸ್ ಸೆಲೆಕ್ಷನ್ಗ್ ಬಂದಾಗ
ಹ್ಮ್ ಅವಾಗ ಹೊಡ್ತಾ ಬಿಳ್ಬೋದ ಅಷ್ಟ ಈ ಅಂದ್ರೆ ರೆಫ್ರರ್ ಮೇಲೆ ಹೋಗ್ತಿರ್ತಾರೆ
ರೆಫ್ರ ಹಾ
ಆತರ ಇದ್ರೆ ಸಿಜಿ ಪ ಎಸ್ ಆದ್ರ್ರು ನಡಿಯುತ್ತ ರೆಫರಲ್ಟ್ ಮೇಲೆ ಹೋದ್ರೆ ಆದ್ರ ಅಲ್ಲಿ ಹೋಗಿ ಮತ್ತೆ ಆ ಸಂದರ್ಶನ ಅದು ಮಾಡ್ಕೋಬೇಕು
ಹ್ಮ್ ಒಂದ್ ಸಂದರ್ಶನ ಎಲ್ಲಿ ನಿಮ್ ಕಾಲೇಜಿಗೆ ಬಂದಿರ್ತಾರಲ್ಲಾ ಅವಾಗ ಮಾಡ್ತಾರೇನಾ
ಹಗ
ನೀನ್ ನಿಮ್ದು ವಿಷ ಏನ ಇರ್ತಾವೋ ಅದ್ರದ್ದ ತಕ್ಕಂತೇ ಪ್ರಶ್ನೆಗಳಗಳನ್ನು ಕೇಳ್ತಾರೆ ನ್ ಜನರಲ್ ಆಗ
ಇಲ್ಲ ಇಲ್ಲ ಇಲ್ಲ ನಮ್ಮ ವಿ ಸಂಬಂಧಪಟ್ಟ ಕೇಳ್ತಾರೆ ಮೊದ್ಲು ಒಂದು ಪ್ರಾಜೆಕ್ಟ್ ಅಂತರು ಮಾಡಿಯ ಮಾಡಿರ್ತಾರೆ ಯಾರಾದ್ರು ಸೊ ಆದದ್ರ ನಾವ ಯ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿದ್ವಿ ನಮ್ಗ ಅದ್ರ ಬಗ್ಗೆ ಎಷ್ಟು ವಿದ್ಯ ಇದೆ ಅದನ್ ತಿಳ್ಕೊತಾರೆ ಈಗ ಪ್ರಾಜೆಕ್ಟ್ ಅಂದ್ರೆ ಹ ಏನು ಸುಮ್ನೆ ಒಂದು ಸಾದ ಪ್ರೊಜೆಕ್ಟ್ ಮಾಡಿದ್ರೆ ಉಪೇಗಿಲ್ಲ ಈಗ ವೆಬ್ಸೈಟ್ ಮಾಡಿದೆ ಆತರ ಮಾಡಿದ್ರೆ ಉಪೋಗಿಲ್ಲ ಅದು ಎಲ್ಲರುೂ ಮಾಡ್ತಾರ ಸ್ವಲ್ಪ ಏನೋ ಒಂದ್ ಚೆನ್ನಾಗಿ ಈಗ ಈಗ ಅದೇ ಆ ಈಗ ಇದು ಪ್ಲಾಟ್ಫಾರ್ಮ್ ಈಗ ಜೆರೋಡೋದು ಗೊತ್ತ ಅದು ಅಂದ್ರೆ ಇದು ಸ್ಟಾಕ್ ಮಾರ್ಕೆಟ್ದು ಇರುತ್ತಲ್ಲಾ
ಹಾ ಹಾ
ಅಂದ್ರೆ ಆ ತರ ಅಂದ್ರೆ ಆ ಸ್ಟಾಕ್ ಮಾರ್ಕೆಟ್ ಗೆ ಅದನ್ನ ಮಾಡಿದ್ರ ಉಪಯೋಗ ಇಿಲ್ಲ ಯಾಕಂದ್ರೆ ಅದು ಆಲ್ರೆಡಿ ಇದೆ ಅಂತ್ದು ಏನೋ ಒಂದು ದೊಡ್ಡದು ಅಂದ್ರೆ ಒಂದು ಸ್ವಲ್ಪ ಏನಂತಾರ ಎಲ್ಲದಕ್ಕಿಂತ ಬಿಟ್ಟ ಅಷ್ಟ ಅಂದ್ರೆ ಬೇರೆ ಬಂತ ಬೇರೆ ತರನೇ ಇರ್ಬೇಕು ಹ್ಮ್ ವಿಶಿಷ್ಟವಾಗಿದ್ರನೆ ಅವರು ಇದು ಮಾಡ್ತಾರ ಕೆಲ್ಸ ಮಾಡಿದನ ಅದನ್ನ ಪೂರ್ತಿ ಮಾಡ್ನಿಲ್ಲ ಅದು ನೋಡಲ್ಲ ಎಷ್ಟು ಇನಿಗೆ ಗೊತ್ತು ಇದನ್ನ ನೋಡೋದು ಆಮೇಲೆ ಅದೇಏನತ್ತಾರ ಹಾ ಇದು ಈಗ ಅದೇನ್ಲ್ಲ ನಾಕ್ ಕ್ರೆಡಿಟ್ ವಿಷಯಗಳು ಅತ್ತ ಹ ಅವ್ಕೂರುನು ಏ ಮಾಡ್ತಾರ ಅವ್ಕೂರ್ ಬಗ್ಗೆ ಜಾಸ್ತಿ ಕೇಳಿ ಕೇಳಿರ್ತಾರ
ಹ್ಮ ಹ್ಮ್ ಹ್ಮ್
ಕೇಳ್ತಾರ ಅದ್ರಲ್ಲಿ ಇರ್ತವೆ ಏನೇನು
ಚಲೋಯ್ತು ಒಂದರ ಮಜಾ ಬರ್ತೈತಲ್ಲಾ ನಿಮ್ಗೆ ಇಷ್ಟೆಲ್ಲಾ ಮಾಡಕ.
ಹ ಅಂದ್ರೆ ಎಕ್ಸಾಮ್ ಅಂದ್ರೆ ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ಏನೋ ಅಂತರ ಆಮೇಲೆ ಪರೀಕ್ಷೆ ಮುಗಿದ್ಮೇಲೆ. ಹ ಇಲ್ಲ ನನಗಂತ ಅಂದ್ರೆ ನನಗೆ ಸ್ವಲ್ಪ ಗಣಿತ ಅದು ಅಂದ್ರೆ ಇಷ್ಟ. ಅದ್ರಲ್ಲಿ ಈ ತರ ಅಂದ್ರೆ ಈ ತಲೆ ಉಡಿಸಿಕಸ ಮಾಡುವಂತ ಕೆಲ್ಸ ಇರ್ತ್ತಲ್ಲ. ಸ್ವಲ್ಪ ಅಂತ ಎಲ್ಲ ಮಾಡಕ್ ಇಷ್ಟ ಅಂದ್ರ ಅದು ಮಾಡ್ತೀನಿನ್ಲ್ ಗೊತ್ತಲ್ಲ ಅಂದ್ರ. ಹ ಇಷ್ಟು ಇದು ಪೂರ್ಣ ಆಗಿ ಮಾಡಕ್ ಇಷ್ಟ ಸೊ ನಾನೆ ಹ್ಮ ನನಗ್ ನನಗ್ ಇಷ್ಟನೆ ಮಾಡಕ್ಕ ಯಾಕಂದ್ರೆ ನಾವು ಗಣಿತದ.
ಹಾ ಹ ಹಾ ಹಾ ಹ ಏನೊ ಮೇನ್ ಅನ್ ಅಂದ್ರೆ ನಿಂಗ್ ಅದ್ರ ಮೇಲೆ ಒಂದ್ ಸ್ವಲ್ಪ ಆಸಕ್ತಿ ಇತ್ತಪ್ಪಾ ಅಂತಂದ್ರೆ ನೀ ಎಷ್ಟರ ಕಷ್ಟ ಆಗ್ಲಿಲ್ಲ ಏನಾದ್ರು ಬ ನೀ ಅದನ್ನ ಏನು ಪ್ರಯತ್ನೇ ಪಡ್ತಿ ಅದನ್ ಮಾಡಕಂತಂದ ನೀಂಗ ಇನ್ನೊಂದೇನು ಯಾವ್ದರ ಕೆಲ್ಸ. ಆಸಕ್ತಿ ಇದ್ ನಮಗ್ ಮಜಾ ಬರ್ತೈದ್ ನೋಡು ಹಾ ಭಾರಿ ಚಲೋ ಅನ್ಸ ಆತ ಇದ್ ನ ಇಷ್ಟ್ ಮಾಡಿದ್ ಅಷ್ಟ ಮ ಅವಾಗ ಇನ್ನ ಸ್ವಲ್ಪ ಭಾಳ ಕೆಲ್ಸ ಮಾಡ್ತೆೇವೆ ಇನ್ನ ಚಲೋ ಆಗ್ತೇತೆ. ಅದ ಅಕಸ್ಮಾತ್ ಅದು ಏನು ಯಶಸ್ವಿ ಆಗ್ಲಿಲ್ಲ ಅಂದ್ರುನು ನಮ್ ಮನ್ಸಿಗೆಲ್ಲ ತೃಪ್ತಿ ಇರ್ತಗ. ಹಾ ನಾ ಏನೋ ಒಂದ್ ಮಾಡನಪ್ಪ ಅಂತ. ಹಂಗ ನಂಗ ಇಂಗನ್ನ ಅನ್ಸತಪ್ಪ.
ಇಲ್ಲ ನಮ್ ಅಂದ್ರೆ ಇನ್ನೊಂದ ಏನಂದ್ರೆನ ಅಂದ್ರೆ ನಮ್ಮ ಕಾಲೇಜಲ್ಲ ಅಂದ್ರೆ ಇ ಹೇಳಿದ್ನಲ್ಲಿ ಇದೆಗೆ. ಇವೆಲ್ಲಾ ಮುಗಸ್ಕೊಂಡ್ ಹೋದ್ಮೇಲೆ ಅಂದ್ರ ಸಂದರ್ಶನ ಅದ ಇದ ಆದ್ಮೇಲೆ.
ಹ್ಮ್.
ಕೇಳ್ತಿವಲ್ಲ ಯಾವ ಅಂದ್ರೆ ನಮ್ ಆದಾಯ ಎಷ್ಟು ಹಂಗ ಹಿಂಗತ್ತ.
ಹ್ಮ್ ಹ್ಮ್ ಹ್ಮ್.
ಐದು ಲಕ್ಷ ಅಷ್ಟು ಸಿಕ್ತಂದ್ರೆ ನಾವು ಉಳ್ಕ ಹಕೊಂಡ್ವಿ ಅಂದಂಗೆ ಒಮ್ಮಿ ಒಮ್ಮಿ ಅದು ಸಿಗೋದಿಲ್ಲ ಎಷ್ಟು ಜನಕ.
ಹಾ ಅದು ಕರಿಬಿಡ ನೀವ್ ಅಟ್ಲೀಸ್ಟ್ ಅದ್ರ ಒಳಗರ ಹೋದ್ರೆ ಅಂತ ಅಂದ್ರ ಮುಂದ ಹೆಂಗ್ ಹೆಂಗೋ ಒಂದ್ ನಡತಿರ್ತಿದಿಲ್ಲಾ ಅಂದ್ರೆ ಏನಾರ ಒಂದ್ ಮಾಡ್ಕೋತಿದರಿ.
ಅದಕ್ ಆಮೇಲೆ ಹ್ಮ್ ಅ್ ಅದೊಂದ್ ವರ್ಷ ಇಲ್ಲ ಎರಡ್ ವರ್ಷ ಎಕ್ಸ್ಪೀರಿಯನ್ಸ್. ತಂದ್ರೆ ಅನುಭವ ಅಂತ ಮುಂದ್ ಆಮೇಲೆ ನಡೀಬಹುದು ಬೇಕ ಕದಂಗ ಹ ಲಕ್ಷಕ್ಕೆ ಕೇಳ್ಬೋದು ಎರಡನೇ ಸಾಲಾನ.
ಹ್ಮ್ ಅಂದ್ರ ಅದು ಒಂದ್ ಎಕ್ಸ್ಪೀರಿಯನ್ಸ್ ಐತಿ ಅಂತಂದ.
ಹ್ಮ್ ಇನೊಂದು ಅಂದ್ರ ಬಬೊಬ್ರ ಅಷ್ಟು ಕಡಿಮೆ ಆಗುತ್ತತ್ತ ಹಂಗ ಹಂಗ ಅಂತಾರ ಅದನ್ನೂ ಒಮ್ಮೆ ಆಗೋದಿಲ್ಲ ಇಲ್ಲಿ.
ಹಾ.
ಅದ ಮಾಡ್ಕೊಂಡ್ ಹೋಗ್ಬೇಕತ್ತ ಎಷ್ಟ ಆದ್ರೆ ಇಲ್ಲಿಕ್ಕಂದ್ರೆ ಎಲ್ಲದಕಿಂತ ಬ ಇದು ಚೆನ್ನಾಗಿರ ಆಯ್ಕೆ ಅಂದ್ರ. ಸುಮ್ಮ್ನೆ ಹೈಯರ್ ಸ್ಟಡೀಸ್ ಹೋಗಬೇಕ.
ಹೈಯರ್ ಸ್ಟಡಿ ಏನು ಎಂ ಟೆ ಕಾ.
ಎಂ ಟೆಕ್ ಅದು ಇನ್ನ ಚೆನ್ನಾಗಿರದು ಅಂದ್ರ. ಅಂದ್ರೆ ಇಂತ ಈಗ ಇಲ್ಲಿ ಅಂತ್ರು ಬಂದಲ್ಲ ನಮ್ಗೆಲ್ಲ ಗೊತ್ತಾಗಿದ್ದವಿ ವಿದ್ಯಾಲಯದ ಬಗ್ಗೆ. ಸ್ವಲ್ಪ್ ಚೆನ್ನಾಗಿರೋ ವಿದ್ಯಾಲಯಕ್ಕೆ ಹೋಗ್ಬೇಕ ಅಷ್ಟೇ.
ಹಾ ಹಾ.
ಹಾ.